ಹಲೋ
ಹಲೋ
ಕೇಳಿಸ್ತಯ್ತಾ
ಹ್ಮ್ ಕೇಳಿಸತೈತೆ
ಆಯ್ತಾ ಕಾಫಿ
ನೀರ್ ಕುಡಿತಾವ್ನಿ
ಹುಡುಕ್ತಾವ್ನಿ
ಹ್ಮ್
ಕಾಫಿ ಕುಡಿತೀರಾ ಟೀ ಕುಡಿತಾ ಇದೀರಾ
ಟೀ ಟೀ
ಟೀ ಕುಡಿತಾ ಇದ್ದೀರಾ ಹ್ಮ ಹ್ಞೂ ಮಧ್ಯಾಹ್ನ ಬೋಸ್ಟ
ಮದ್ಯಾನ ಬೋಸ್ಟ್ ಊಟ
ಹ್ಮ್ ಊಟ ಏನ್ ಮಾಡ್ತೀರಾ ಅನ್ನ ಸಾಂಬಾರ ಎಲ್ಲಿ ಎಲ್ಲಿದ್ದೀರಾ ನೀವು
ನಾವ್ ಇಲ್ಲೋ ಎಲ್ಲೋ ಕೆಲ್ಸ ಮಾಡ್ತಾವಿ
ಕೆಲಸ ಮಾಡ್ತಾವನಿ ಏನೋ ಒಂದ ಕೆಲ್ಸ ಮಾಡ್ಬೇಕಲ್ಲ ಊಟ ತಿಂಡಿ ಎಲ್ಲಾ ಚೆನ್ನಾಗ್ ಮಾಡ್ತೀರಾ
ಹ್ಮ್ ಚೆನ್ನಾಗ್ ಮಾಡ್ತೀನಿ ಏನ್ ಮಾಡಕ ಅ್ದ್ ಮಾಡ್ಲೇಬೇಕಲ್ಲ
ಹ್ಮ್ ಮಾಡ್ಬೇಕು ಮಾಡಿಲ್ಲಾ ಅಂದ್ರೆ ಹೆಂಗ ಆಗ್ತದೆ ಊಟ ತಿಂಡಿ ಎಲ್ಲಾ ಮಾಡ್ಲೇಬೇಕು ಕೆಲ್ಸನೂ ಮಾಡ್ಬೇಕು ಕೆಲ್ಸ ಎಲ್ಲಾ ನಿಮ್ಗೆ ಪರವಾಗಿಲ್ವಾ
ಹ್ಮ್ ಕಟ್ಟೆ ಏನಿಲ್ಲ ಹ್ಮ್
ಇಷ್ಟ ಏನೂ ಇಲ್ಲ ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀರಾ
ಓ ಆರಾಮಾಗ ಕೆಲ್ಸ ಮಾಡ್ಕೊ ಹೋಗಯ್ತೀವಿ ಇನ್ನೇನ್ ಮಾಡ್ಲೇಬೇಕಲ್ಲಾ
ಮಾಡ್ಬೇಕು ಕೆಲ್ಸ ಮಾಡಿಲ್ಲ ಅಂದ್ರೆ ಸುಮ್ನೆ ಬರ್ತದ ತಿನ್ನಕ್ಕೆ ಜೀವನ ಆಗಲ್ಲ ಹ್ಮ್ ಅದು ಜೀವನ ಆಗಲ್ಲ ಮನುಷ್ಯನ ಜೀವನಾನೇ ಅಂತದು ಕೆಲಸ ಮಾಡಲೇಬೇಕು ಕೆಲಸ ಮಾಡಿ ಊಟ ಮಾಡಬೇಕು ಹ್ಮ್ ಕೆಲ್ಸ ಮಾಡ್ದ ಯಾರು ಊಟ ಕೊಡ್ತಾರ ನಮ್ಗೆ ಯಾರು ಊಟ ಕೊಡಲ್ಲ ನಾವೇ ಕೆಲಸ ಮಾಡ್ಬೇಕು ಹ್ಮ್ ಹೌದು ಗೇಯಬೇಕೇಕು
ಹ್ಮ ಇರ್ಬೇಕು ನಾವ್ ತಿನ್ಬೇಕು ಮಾಡ್ಬೇಕು ಅದೇ ದವ್ನ ಅಲ್ವಾ
ಹೌದು ಜೀವನಾನೇ ಇನ್ನೊಂದ ಕೆಲ್ಸ ನೋಡ್ಕೊಳ್ರಿ ಅದ್ರ ಜೊತೆ ಜೊತೆಗೆನ್ ಯಾವ್ ಯಾವ್ದದೋ ಒಂದ ಕೆಲ್ಸ ಮಾಡತಾ ಇದರಲ್ಲ ಅದ್ರ ಜೊತೆಗೆ ಇನ್ನೊಂದ ಕೆಲ್ಸ ನೋಡ್ಕೊಂಡ್ರೆ
ಹೊಬೇಕಾ
ಸರಿ ಹೋಗುತ್ತೆ
ಹ್ಮ
ಅಲ್ವಾ ಒಂದೇ ಕೆಲ್ಸ ನಮಕೊಂಡಿರಕ್ ಆಗ್ತಿತಿ
ಈ ಕೆಲಸನೇ ಸಾಕು ನಮ್ಗ
ಹೌದಾ ಹಂಗ್ರ ಚೆನ್ನಾಗಿ ಸಂಬಳ ಬರೋ ಕೆಲ್ಸಕ್ಕೆ ಸೇರ್ ಹಾಕ್ಕೊಂಬಿಟ್ಟಿದ್ದೀರಾ ಅಂತ ಅರ್ಥ
ಸಂಭಳನೆ ಮಾಮೂಲಿ ಸಂಭಳಾನೆ ಕಮ್ಮಿ ಸಂಬಳಾದ್ರರು ಸಾಕು ನಮ್ಗ ಜೀವನ ನಡಕ್ ಸಾಕು ಸಾಕ್ ಸಾಕು ಹ್ಮ್
ಹ್ಮ್ ನಿಮ್ದೇನ್ ಒಬ್ರೇ ಅಲ್ವಲ್ಲ ಇಬ್ರ ಮೂರ್ ಜನನ ದುಡಿತಾರೆ ಸಾಕಲ್ವಾ
ಹ್ಮ್ ಸಾಕಲ್ವಾ
ಹ್ಮ್ ಸಾಕಾಧಿಕನು ಒಬ್ಬಾ ಅತ್ಯಾಸ ಪಡುವಾರ್ದು
ಮಾಡಡ್ಬಾರ್ದು ಇದರ ದಷ್ಟಕ್ ಜೀವನ ಮಾಡ್ಕೋರ್ಬೇಕು
ಹ್ಮ್ ಹೆಂಗೋ ನಿಮಗ್ ನೆಮ್ಮ ಆಯ್ತಲ್ವಾ
ಹ್ಮ್
ಹ್ಮ್ ನೆಮ್ದೇ ಆಗಿರೋ ಜೀವನ
ನೆಮದಿ ಇದ್ರರು ಸಾಕು
ಹ್ಮ್ ಊಟ ತಿಂಡಿ
ಹ್ಮ್
ಅದ್ರ ಜೊತೆಗೆ ಒಂದ್ ಸ್ವಲ್ಪ ಜೀವನ ನೆಮ್ಮದಿ ಐತೆ ನಿಮ್ದೇ ಆರಾಮ ಹಂಗಾರೆ ನಂಬ್ತಾರೆ ಏನ್
ಹೆಂಗೋ ಚಕ್ ಮಟ್ಕ ಆರಾಮಾಗ ಐತೆ
ಹ್ಮ್ ಆರಾಮಾಗೈತೆ ಹ್ಮ್ ಎಲ್ಲಿ ಊರ್ ಕಡೆ ಗೀರ್ ಕಡೆ ಹೋಗಿಲ್ಲಾ ಇನ್ನು ನೀವು ಹೋಗಿರಿ ಹ್ಮ್ ಯಾವಾಗ ಏನಾದ್ ಏನೋ ಮದ್ವೆಗಳು
ಹ್ಮ್ ನೆಕ್ಸ್ಟ್ ತಿಂಗ ನೆಕ್ಸ್ಟ್ ತಿಂಗ್ ಆಯ್ತೆ ಮದ್ವ ಹೋಗ್ಬೇಕು
ಮುನ್ನಿನ ತಿಂ
ಮುಂದೊಂದ್ ತಿಂಗ್ ಐತೆ ಮದ್ವೆ ಹಾ
ಹ್ಮ್ ಓಡಾಡ್ಕೊ ಮನ್ನಿ ಹೊರ್ಗಡೆನ ಸ್ವಲ್ಪ ಓಡಾಡ್ಬೇಕು ನೀವ್ ಒಂದೇ ಕಡೆ ಕೆಲ್ಸ ಮಾಡ್ಕೊಂಡು ಅವ್ರಗೊಷ್ಟ್ದಷ್ಟೇ ಸಂಬಳ ಸಾಕು ಜೀವನ ನೆಮ್ಮದಿ ಆಗೈತೆ ಅಂದ್ರೆ ನೀವ್ ಅಲ್ಲೇ ಇರ್ತೀರಾ ಯಾರು ಬಿಡೋದು ನೀವೇ ಬಿಡಸ್ಕೊಂಡ್ಯತ ತರಬೇಕಕ್ಕು
ಹ್ಮ್
ಹ್ಮ್ ಬಿಡಿಸಕೊಂಡ್ ಹೋಗ್ತಾ ಇದ್ರೆ ಹೆಂಗ ಅಲ್ಲೂ ಇಲ್ಲೋ ಹೆಂಗೋ ಮಾಡ್ಕೊಂಡ್ ಹೋಗ್ತಾ ಇರ್ಬೋದು ಅಲ್ವಾ ಒಂದೇ ಕಡೆ ಮಾಡ್ಕೊಂಡಿದ್ರೆ ಅಲ್ಲೇ ಇರ್ತೀರಾ ಹ್ಮ್ ಅಲ್ವಾ ಬೇರೆ ಕಡೆನ ನೋಡಿ ಎಲ್ಲಾದ್ ಇನ್ನೊಂದೊಂದು ಅದ್ರ ಜೊತೆಗೆ ನೋಡ್ಕೊಂಡು ಹೋಗ್ಬೋದು ಒಂದೇ ಕಡೆ ನೋಡ್ಕೊಂಡಿದ್ರೆ ಕಾಪಿ ಆಯ್ತು ಹ ಕಾಫಿ ಕುಡಿಯೋದು ನಿಮ ತರ ಟೀ ಕುಡಿಯಲ್ಲ ಹ್ಮ್ ಹ್ಮ್ ಹ್ಮ್ ಟೀ ಕುಡಿಯಲ್ಲ ನಮ್ಗೂಟೀ ಕು ಹೂ ಆಗಬರಲ್ಲ ಕಾಫಿ ಕುಡಿಯೋದು ಹ್ಮ್ ಏನ್ ಅಡ್ಗ
ಕುಡಿಿಲೇ ಬೇಕಲ್ಲ ಬೇಸಪ್ಪಲ್ಲಾ ಏನ್ ಮಾಡಕ್ಕ ಆಾಗಲ್ಲ
ಹ್ಮ್ ಕುಡಿಬೇಕು ಕುಡ್ದಿಲ್ಲ ಅಂದ್ರೆ ಕುಡಿದ್ರೇನೆ ಹ್ಮ್ ಊಟ ತಿಂಡಿ ಏನೇನ್ ಮಾಡ್ತೀರಾ ಏನೇನ್ ವಿ ವಿಿದಾದ ಊಟ ತಿಂಡಿ ಮಾಡ್ತೀರಾ ಅದೇ ಟೊಮಾಟೊ ಬ್ದು ಅದೇ ಚಿತ್ರನ್ನ
ಅದೇ ಚಿತ್ರಾನ್ನ ಅದೇ ಉಪ್ಪಿಟ್ಟು ಅದೇ ದೋಸೆ
ಅದ ಪಿಟ್ಟು ಅದೇ ದೋಸ ಅದ್ರ ಜೊತೆಗೆ ನೀವ ಏನಾದ್ರು ಬೇರೆದ ಏನಾದ್ರು ತರ್ಸ್ಕೋಬೇಕು ಹೊರ್ಗಡೆ ಹಂಗೆ ತಿನ್ಬೇಕು ಅದೇ ಉಪ್ಪಿಟ್ಟು ಅದೇ ಚಿತ್ರನ ಅಂದ್ರೆ ಹಿಂಗೆ
ತಿನ್ನಲ್ಲಾ ಬೆಳಗ್ಗೆ ಇಡ್ಲಿ ತರ್ಸ್ಕೊಂಡು
ಹ್ಮ್
ಹ್ಮ್ ಮಧ್ಯಾಹ್ನ ತಂದುೋ ತಿಿಂದಿ ತಿಿಂದೆ ಇನ್ನು ಸಾಯಂಕಾಲ ಊಟ
ಸಾಯಂಕಾಲ ಏನೂಊಟಾ
ಹ್ಮ ಚಪಾತಿ ಅನ್ನಾ ಸಾಂಬಾರು
ಸಾಯಂಕಾಲ ಅದೇ ಅನ್ನ ಅದೇ ಸಾಂಬಾರು ಅದೇ ಚಪಾತಿ
ಅದೇ
ಅಲ್ವಾ ಅದೇ ಅನ್ನ ಅದೇ ಸಾಂಬಾರು ಅದೇ ಚಪಾತಿ ಅದ್ರ ಜೊತೆಗೆ ಇನ್ನು ಏನಾದ್ರು ಇಟ್ಕೊಬೇಕು
ಹವ
ನೀವೇನ್ ಬಿಡ್ರಿ ತರ್ಸ್ಕೋತೀರಾ ತಿಂತೀರಾ ನೀವು ಹೋಗಿ ತಕೊಬರ್ತೀರಾ ಅಲ್ವಾ ಹ್ಮ್ ಚಿತ್ರಾನ್ನ ತಿನ್ನಲ್ಲ ಉಪ್ಪಿಟ್ಟು ತಿನ್ನಲ್ಲ ಊರಿ ತಿಂತೀರಾ ದೋಸೆ ತಿಂತೀರಾ ಇನ್ನೇನ್ ತಿಂತೀರಾ ನೀವು ಮಾಡ್ತೀರಾ ಇಲ್ವಾ ಬರೀ ತಿನ್ನೋದೇ ಹೇಳ್ತೀರಾ
ರೊಕ್ಕ ಇಲ್ವಲ್ಲ ಅಷ್ಟ ತರ್
ಅ ರೊಕ್ಕ ತರ್ಸ್ಕೊಂಡು ತಿನ್ನೋದಲ್ಲ ನೀವೇ ಮಾಡ್ಕೊಬೇಕು ತಕೊಬರೋದು ಹಸತ್ ತಕೊಬರೋದು ಆಮೇಲೆ ಏನ್ ಬೇಕು ಮುದ್ದೆ ಮಾಡ್ಕೊತೀನನಾ ಹೆಂಗ್ ಮಾಡ್ತೀರಾ ಮುದ್ದೆ ನೀವು ಒಂಚೂರು ಹೇಳಿ ನೋಡೋಣ
ಮುದ್ದೆ ಹೆಂಗ ಮಾಡ್ತಾರ ಅಂದ್ರೆ ಏನ್ ಹೇಳನೆ ಮುದ್ದೆ
ಹ್ಮ ನನಗ್ ಬರಲ್ಲ ಅದಕ್ಕೆ ಕಲ್ತ್ಕೊಳ್ಳೋಣ ಅಂತ ನಿಮನ್ ಕೇಳ್ತಾ ಇದೀನಿ
ಹ್ಮ ಮುದ್ದೆ ಯಾರಾಗ ಮಾಡಕ್ ಬರಲ್ಲ ಈಗ ಎಲ್ಲಾ ಮಾಡ್ತಾರ
ನಿಜವಾಗ್ಲೂ ಬರಲ್ಲ ನನ್ಗೆ ಅದಕ್ಕೆ ಕೇಳ್ತಾ ಇದ್ದೀನಿ ಹೇಳ್ರಿ ಪರವಾಗಿಲ್ಲ ನಾನೆನು ಬೇಜಾರ್ ಮಾಡ್ಕೊಳ್ಳಲ್ಲ
ನೀರ್ ಮಡಗೋದು ಗಂಜಿ ಅಸೀಟ್ ಕಲ್ಸದು ತಿರಿಯದು ಎಂತ ನೀ ಯಾವ ಮುದ್ದೆಗೆ ಯಾವ್ ನೀರ್ ಮಡಗದರು ನೋಡ ಚೆನ್ನಾಗಿರೋ ನೀರ್ ತನೆ ಮಡಗದು
ತಾನೆ ನೀವ್ ಆಮೇಲೆ ಉಪ್ಪ ನೀರ್ ಮಾಡ್ಗಬಿಟ್ರೆ ಸಿಹಿ ನೀರು ಮಾಡ್ಬೇಕು ಸಿನೀರು ಮಾಡ್ಗ್ಬೇಕು ಹ್ಮ್ ಆಮೇಲೆ
ಅಶೀಟ ಕಲ್ಸೋದು
ಹಸಿಟ್ ಕಲಿಸಬೇಕು ಹಸಿಟ್ ಹಾಕ್ಬಿಡ್ತೀರಾ ನೀರಿಗೆ
ಫಸ್ಟ್ ಆಸಿಡ್ ಹಾಕ್ಬಿಟ್ಟು ಸೌಟಲ್ಲಿ ತ ತಿರಿಯೋದು ಅದ ಗಟ್ಟ ಕುದಿ ಬತ್ತತದ ಆ ಚಂದ ಕುದಿಯಾಕ್ಬಿಟ್ಟು ನೆಲಾಸಿಟಾಕಿ ಕೋಲಲ್ಲಿ ತಿರಯೋದು ಫಸ್ಟ್ ಹಂಗೆ ಮಾಡೋದು ನ ಫಸ್ಟ್ ನಾವು ನೀರ್ ಮಾಡಕ್ತೀವಲ್ಲ ತಣ್ಣಿರು ನೀರ್ ಒಳ ಕ್ಕ ಸ್ವಲ್ಪ ಅಸಿಟ್ ಕಾಣಿಸಸ್ಬಿಟ್ಟು ನಾವು ಗಂಜಿ ಕಾಯಸ್ತೀವಲ್ಲಾ ಗಂಜಿ ಗಂಜಿ ಆ ತರ ಮಡಗ್ಬಿಟ್ಟು ಸುಮ್ ತಿರಿಯೋದು ಅದು ಒಂದು ಸ್ಪೂನಲ್ಲಿ
ನೀವ್ ಅನ್ನ ಹಾಕಲ್ವಾ.
ಅ ಅಣ್ಣನು ಹಾಕ್ತೀವೆ ಈ ಒಬ್ರಗ ಅಲ್ವಾ ಒಬ್ಬ್ರ ತಿನ್ನಕ
ಹ್ಮಞೂ ಹ್ಮಞೂ ಒಬ್ಬರು ತಿನ್ನೋಕ್ಕಾದ್ರೆ ಬರ ಹಸಿಟ್ಟುಲ್ಲೇ ಮಾಡ್ಕೊತೀರಾ.
ಅ ತಿಿಟ್ಲೆ ಮಾಡ್ಕೊಬಹುದು ಅದ ತಿರ್ದ ಚಂದ ಕುದಿ ಬರ್ತದಲ್ಲ ಗಂಜಿ ಅದಾಗ ಅಲ್ಗಸೀಟ್ ಹಾಕದ್ರ ಗಂಟು ಬರಲ್ಲ
ಚೆನ್ನಾಗ್ ಕುದಿ ಬಂದಾಗ ಹಸೀಟ್ ಹಾಕ್ಬಿಟ್ಟು ಮತ್ತೆ ಕುದಿಸಕೊಳ್ಳೋದು ಹ್ಮ
ತಕ ಓನ್ಸದು ಮುದ್ದೇನ ಮಾಡದು.
ಹ್ಮ್ ಹ್ಮ್
ತಿನ್ನದು
ಹ್ಮ್ ಕೋಲ್ ತಕೊಂಡ್ ಮಾಡದು ತಿನ್ನದು ಅಷ್ಟೆ ಮುಗೀತು ಮುದ್ದೆ ಹ್ಮ್ ಹ್ಮ್ ನಮ್ ಕಡೆ ಒಂಂತರ ಮಾಡತಾರಲ್ಲ ನಿ್ ಕಡೆ ಒಂಂತರ ಮಾಡ್ತಾರೆ.
ನಿಮ್ ಕಡೆ ಹೆಂಗೆ ಮಾಡೋದು.
ನಮ್ ಕಡೆ ಹೆಂಗ್ ನಾವು ಇದಾಗಬಡ್ತೀವಿ ರೈಸ್ ಹಾಕಿ ಮಾಡೋದು
ರೈಸ್ ಹಾಕ್ತಿವಿ ನಮ್ ಕಡೆನು ನುಚ್ಚ ಹಾಕ್ತಾರ ನುಚ್ಚು ಅಕ್ಕಿದ ಸನ್ ನುಚ್ಚು ಬತಾಯ್ತಲ್ಲಾ
ಹಾ ಹೌದು ಆ ತರದೇ ನಾವು ಹಾಕದು
ಇದನು ಹಾಕಿ ತೊಳದಿ ನೀರ್ ಮಡಗಲ್ವ ನಾವು ಅಗ್ಲೇ ಮಡಗಿ ಬೇಯಿಸಸ್ತಾರ ಚೆಂದಾಗಿ ಬೆಂದ
ಓ ಅದೇ ಅದೇ ನಮ್ದ ನಮ್ಮ ನಾವು ಆ ಆ ಥರನೇ ಮಾಡೋದು ನಾವು ಬರೀ ಹಸ್ಿಟಲ್ ಮಾಡೋದಾದ್ರೆ ನೀರು ಚೆನ್ನಾಗಿ್ ಕುದಿಸಬಿಟ್ಟು ನೀರ್ಗೆ ಒಂದ್ ಸ್ವಲ್ಪ ಉಪ್ಪಾಕಿ ಹಸಿಟ್ಟ ಹಾಕಲ್ಲ ನಾವು ಒಂದ್ ಸ್ವಲ್ಪ ಉಪ್ಪಾಕಿ ಆಮೇಲೆ ಮಾಮೂಲಿ ಸೀಟ್ ಹಕ್ಬಿಟ್ಟು ಚೆನ್ನಾಗೆ ತಿರ್ಗ್ಸೋದು
ಅಯ ಅದು ಗಂಟ್ ಬಂದ್ಬಿಡ್ತದ ಗಂಟ
ಹ್ಮ್ ನಾ ನೀವೇನ ಬೇರೆ ತರ ಹೇಳಿದ್ರಲ್ಲ ಫಸ್ಟು ಹಸಿಟ್ಟ ಹ ಹಾಕಿ ಸ್ವಲ್ಪ ಹಸಿಟ್ಟ ಹಾಕಿ ಕುದಿಸಿಿ ಅನ್ನೋ ತರ ಹೇಳಿದ್ರಲ್ಲ
ನೀವ್ ಮಾಡತರವದ್ರ ಅದು ಗಂಟು ಬಂದ್ಬಟ್ಟ ಬಿಟ್ಟು ನಾವ್ ಹಂಗ ಮಾಡಲ್ಲ ಮುದ್ದೇನ
ಉಪ್ಪ ಹಾಕ್ತಿವಲ್ಲಾ ಉಪ್ಪಾಕಿದ್ರೆ ಗಂಟ್ ಬರಲ್ವಲ್ಲ
ಹಾ
ಹ್ಮ್ ಉಪ್ಪ ಹಾಕದ್ರೆ ನೀರ್ಗೆ ಗಂಟು ಬರಲ್ಲ ಸ್ವಲ್ಪ ಉಪ್ಪಾಕ್ಬಿಟ್ಟು ಆಮೇಲೆ ಅದ್ರ ಜೊತೆ ಎಷ್ಟೇ ಎಷ್ಟೇ ಹಸೀಟ್ ಹಾಕ್ಬಿಟ್ಟು ತಿರ್ಗಿಸಬಿಟ್ಟು ಆಮೇಲೆ ಮುದ್ದೆಗೆ ಎಷ್ಟ್ ಬೇಕೋ ನಮ್ಮ ಎಷ್ಟು ಬೇಕೋ ಅಷ್ಟು ಹಸಿಟ್ ಹಕ್ಬಿಟ್ಟು ಆಮೇಲೆ ತಿರುಗ್ಸೋದು ಕೋಲ್ ಎತ್ಕೊಂಡು
ಹಾ
ನಾವವು ಚಮಚದೆಲ್ಲ ತಿರ್ಗಿಸಕೊಂತೀವನ್ಕೋ ಕೋಲ್ ನೀನ್ವರೆಗೂ ಹೋಗಲ್ಲ
ಹ್ಮ ಕೆಂಚದೆಲ್ಲ ಎಲ್ಲಾ ಬೇಸ ಇಲ್ಲ ನಮ್ಗೆ ಕೋಲೆ ಚೆಂದ
ಕೋಲೆ ಚಂದನ ಕೋಲಲ್ಲೇ ಚೆನ್ನಾಗ್ ಮಾಡ್ತೀರಾ
ಕೋಲಲ್ಲ ಒಂದ್ ಹತ್ತಿಪ್ಪ ಚೆನ್ ಬೇಕಾದ್ರರು ಮುದ್ದೆ ಒಣಿಸಸ್ತೀನಿ
ಹೋಲಲ್ಲೂ ಚೆನ್ನ್ ಬರ್ತೆ ಬಿಡ್ರಿ ಚಮಚಾಗಿಗಿಂತ
ಕೋಲಲ್ಲೇ ಚಂದ ಮುದ್ದೆ ಒಬ್ಬ್ರಗಾರ ಚಿಂಚ ಕೋಲ್ಲದ್ರ ಸುಮಾರು ಒಂದ್ ಇಪ್ಪತ್ ಮೂವತ್ ಜನಕ್ ಮುದ್ದೆ ಮಾಡಿಕ್ಬೋದು
ಹ್ಮ್ ಕೊಲಲ್ಲ
ನಮ್ಗ ಅಸ ಹಯ ಆಗಲ್ಲ ಚಿಂಚಲಿ ಹಿಂಗ ನಮ್ಗ ಬಿಗಿ ಬರೋದಿಲ್ಲ ಇ ಒಂದಸ ಮುದ್ದೆ ಕಟ್ಟ
ಹಂಗೆ ಕೋಲಲ್ ಮಾಡದ್ರನೆ ನಿಮ್ ಚಂದ
ಎಂಡ
ಹ್ಮ್ ಹ್ಮ್ ಹ್ಮ್ ಚನ್ನಾಗ್ ಮಾಡ್ತೀರ ಬಿಡ್ರಿ ಮುದ್ದೇನ ಒಂದ್ ಜನಿ ಮಾಡ್ರಿ ನೋಡಣ ನಾನೊಂದ್ಸಲ ಬತ್ತೀನಿ ನೋಡ್ಕೊಂತೀನಿ ಹೆಂಗ್ ಮಾಡ್ತೀರಾ ಹ್ಮ ಹೆಂಗ್ ಮಾಡ್ತೀರಾ ಮಾಡ್ರಿ ಅವಾಗ ನೋಡ್ತೀನಿ ಬಂದು
ಒಂದ್ ಟೈಮ್ ನಾ ಮಾಡಿದ ಮುತ್ತನ ಕೊಟ್ಟನ್ ಸುಮ್ ಇದತಿನಿ ನೋಡ್ರರಿ
ಹಾ ಆಯ್ತು ಆಯ್ತು ತಿಂತೀನಿ ತಿಂದು ನೋಡ್ತೀನಿ ಆಮೇಲೆ ನೀವು ಮಾಡೋವಾಗ ಒಂದ್ಸಲ ಬರ್ತೀನಿ ಹೆಂಗ್ ಮಾಡ್ತೀರಾ ನೋಡ್ಕೋತೀನಿ ಮುದ್ದೆ ಮಾಡದ ಮುದ್ದೆ ಮಾಡೋದ ನೋಡ್ಕೊಂಡು ನಾನು ಹಂಗೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಆಯ್ತ್ರಾ ಹ್ಮ್ ಮುದ್ದೆ ಮಾಡದ ಅಷ್ಟೇ ಸಾಂಬಾರ್ ಮಾಡದು ಸಾಂಬಾರ್ ಮಾಡೋದು
ಸಾಂಬಾರ್ ಮಾಡೋದ್ನ ಹೇಳ್ ಕೊಡ್ಬೇಕ
ಹ್ಮ್ ಸಾಂಬಾರು ಹೇಳ್ ಕೊಡ್ಬೇಕುತ್ ನಂಗಗೆ ಸಾಂಬಾರ್ ಮಾಡೋದ ಬರರಿ ಮುದ್ದೆ ಮಾಡೋ ಹೇಳ್ಬಿಟ್ರೆ ಸಾಂಬಾರಾರ್ ಮಾಡೋ ಬೇಡ್ವೆ
ಹ ಹಂಗ ಅನ್ಬಿಟ್ಟು ಮದ್ವೆ ಮಾಡ್ಕೋ ಬಿಟ್ಟು ಹೊಂಟ್ ಹೋಗ್ ಬಿಟ್ರೆ ಏನ್ ಮಾಡ್ತರಿ
ಹಾ ಆ ಆವಾಗ ಅದಕ್ಕೆ ನೀವ್ ಹೇಳ್ಕೊಡ್ತಿರಲ್ಲ ಇವಾಗ
ಮದ್ವೆ ಮಾಡ್ಕೊ ಹೋದ್ರ ಅಲ್ಲಿ ಮುದ್ದೆ ಸಾಂಬಾರು ಎಲ್ಲಾನೂ ಮಾಡ್ಬೇಕಲ್ಲಾ
ಅದೇ ಅಲ್ ಮಾಡ್ಬೇಕು ಅಂತಾನನೆ ನನ್ ಕಷ್ಟ ಇವಾಗ ನೀವ ಹೇಳ್ಕೊಟ್ರೆ ಹೆಂಗ ಕಲ್ತ್ಕೊ ಬಿಡ್ತೀನಿ
ಹ ಅಂದ
ಹ್ಮ್
ಹ್ಮ್ ಮಾಡ ಟೈಂಮಕ್ ಬಂದ್ರೆ
ನೀವ್ ಹೇಳ್ಕೊಟ್ರೆ ಹೆಂಗೋಸ ಮುದ್ದೆ ಮಾಡೋದ್ ಹೇಳ್ಕೊಟ್ಟಿದ್ದೀರಾ ಸಾಂಬಾರ್ ಮಾಡೋದ್ ಹೇಳ್ಕೊಟ್ರೆ ಹಂಗೆ ಕಲ್ಚಕೊಂನಿ
ಹ್ಮ
ಸ ನೋಡಂತ ಅಡೀರಿ ಮುದ್ದೆ ಮಾಡೋದು ಹೇಳ ಅಯ್ಯೋ ಮುದ್ದೆ ಮಾಡೋದು ಹೇಳ್ಕೊಟ್ಟಿದೀರಲ್ಲಾ ಸಾಂಬಾರ್ ಮಾಡೋದು ಆಮೇಲೆ ಹೇಳ್ಕಡಡಿರಂತೆ
ಹ್ಮ ಇನ್ನೊಂದ್ ಟೈಮ ಅದು ಸಾಂಬಾರ ಮಾಡೋದು.